ಹಲೋ ಹಲೋ
ಹಾ ಆರಾಮ್
ಹಲೋ ಅಣ್ಣ ಆರಾಮಣ್ಣ ನೀವು ಆರಾಮಾ
ಹ್ಮ್ ನಾವ್ ಆರಾಮ್ ಮಾಡಪ್ಪ ಫಸ್ಟ್ ನಮ ಆರಾಮ ಇರ್ಬೇಕಾ ಆಮೇಲೆ ನಾವ್ ಆರಾಮ ಇರ್ತಿವಿ
ಇಲ್ಲಣ್ಣ ಅಣ್ಣವ್ರ್ ಆರಾಮಿದ್ರೆ ತಮ್ಮರು ತಾನೇ ಆರಾಮ್ ಇರ್ತಾರ
ಎಲ್ಲ ಎಲ್ಲ ಚಿಂತೆ ಯಾರು ತಮ್ದಿರು ಖುಷಿಯಾಗಿದ್ರ ನಾವು ಅಣಿದಿರು ಯಾವಾಗ್ಲೂ ಖುಷಿಯಾಗಿರ್ತೀವಿ
ಅಣ್ಣರ್ ಖುಷಿ ಇದ್ರೆ ತಮ್ಮರು ತಾನೇ ಖುಷಿ ಇರ್ತಾರೋಣ ಎಲ್ಲಾರ ಅಣ್ಣಾರ್ ಬಳಿ ಇರ್ತದೆ ಅಣ್ಣರ್ ಎಲ್ಲಾ ತಲ್ದ ಇಲ್ರಿ ಇರ್ತದ ಎಲ್ಲಾ ವಜ್ಜಿ ತಮ್ಮರ್ ಕೊಟ್ರೆ ತಮ್ಮರ್ ಫುಲ್ ಎಂಜಾಯ್ ಮಾಡ್ಕೊತಿರ್ತಾರೆ
ಹ್ಮ್ ಅದ ಕರೆ ಅದ್ ಬಿಡು ಇವಾಗ ನಮ್ದು ಸ್ಯಾಲ್ರಿ ಆ ಕುಂತ ಇರ್ಸತ ಅದೇ ಅದೇ ಅಂಗಾರನಿಸದು
ಹ್ಮ್ ಹರನ್ ನಾವು ಏನ್ರ ಮಾಡ್ಬೇಕ್ ತಮ್ಮರು ಅಣ್ಣ್ರಗನು ಸ್ವಲ್ಪ ಖುಷಿ ಮಾಡಬೇಕಂದ್ರೆ ನಾವು ಏನ್ರ ಮಾಡ್ಬೇಕು ಎಲ್ಲ ದುಡ್ಡಾಕ್ ಹೋಗ್ಬೇಕು ಹೊಲಾಗಿಲ್ಲ ಹೊಲಾಗಿಲ್ಲಾ ಮಾಡ್ಬೇಕು ಏನ್ ಮಾಡತ್ತಾರೆ ಹ್ಮ್ ಅಣ್ಣವರು ಮೊದ್ಲ್ ಮಾಡ್ತಿದ್ರ ಅದೇ ನಾವ್ ಮಾಡ್ಬೇಕಂತವಿ
ದುಡಿದ್ರೇನೆ ಜೀವನ ಆರಾಮಾಗಿರ್ತದ ದುಡಿಬಾಗ ಫಸ್ಟ್ ಇವಾಗ ಈಗ ಏನ್ ಹೇಳತಿವಿ ಅಣ ತಂದ ಮುಂದ ದುಡಿಯದಾದ್ಮಾಲ ಹೆಂಡ್ರು ಮಕ್ಕ ಮಕ್ಕಳಾದ್ಮಾಲ
ಹ್ಮ
ಮುಮ್ದ್ ಕಷ್ಟ ಬಂದೆ ಹೆಗಲ್ ಮೇಲ್ ಬಿದ್ಮ್ಯಾಲ ಹಣ ಯಾರು ಬರಲ್ಲ ನೆನ್ಪಿಗ ಅವಾಗ
ಹ್ಮ್ ಏನು ಅಣ್ಣ ತಮ್ಮೂರು ಕರೆಕ್ಟ್ ಇರ್ತಾರೆ ಹೆಣಂತ ಕರಾ ಮಾಡ್ತಾರ ಬಂದ್ ಕರ್ ನಡಬಾರ ಏನ್ ಮಾಡ ಬರಲ್ಲ ಹಂಗೈತಿ ಹಿಂಗೈತಿ ಮ ಹೆಣ್ಮಕ್ಳ ನಿಂತ ಅಣ್ಣ ತಮ್ಮರ್ ಕೇಳ್ತಾರಲ್ಲ
ಹ್ಮ್ ಎಸ ನಾವೆಲ್ಲ ಅಂತೀವ ಬಿೂಡ ನಮ ತಮ್ಮವನ ಅಣ್ಣಾವನ್ಪ ಒಂದು ದಾರಿ ಹಚ್ಬೇಕು ಒಂದೇನ ಶಾಪ್ ಆ ಕೊಡ್ಬೇಕ ಅವ್ನಿಗೆ ಏನ್ ಒಂದ ಏನ್ ಮಾಡ ಅಂತೀವಿ ಆದ್ರೆ ಮುಂದ ನ ಮಕ್ಳಂದಾಗ ಅವ್ನಿಗೆ ಮಾಡ ನೀನು ಯಾರ ನಿಂದಿಲ್ಲ ಸೊಸೈಟಿ ನಿ ನೀ ಮಾಡಕ್ ನಿಂದ ಅವನ್ ಯಾಕ್ ಮಾಡತಲ್ಲ ಮಾಡಣ
ಹೇಳ್ತಾರೆ ಅದೇ ಹೆಣ್ಮಕ್ಳು ಏ ಪೂರ ಅಣ್ತಂಬರ ಎಲ್ಲಾ ಕಲಸ ಆಗ್ಬಿಡ್ತದ ಏನು ಒಳೆಲ್ಲ
ಕಲಸಾಗಾಕೆ ಕಲಸಾಗಲ ಕುಂತಾವಲ್ಲ ನಾ ಹ್ಮ್ ನಾವೇ ಕಣ್ಣಾರ ನೋಡ್ತಿವಾಗಲ್ಲ ಆಗಿದ್ದು ಹೋಗಿದ್ದು ಮಾಡಿದ್ದ ಮೊದ್ಲು ಮದ್ವೆ ಹಾಕಿನ ಮೊದ್ಲು ಅಣಂತಂದ್ರೆ ಹೆಂಗ ಹ ಕುಚಿಕ್ಕ ದೋಸ್ತ್ ಇದ್ದಂಗ ಇರ್ತಾರ ರಾಮ ರಾಮ ಲಕ್ಷ್ಮಣ ಇದ್ದಂಗ ಇರ್ತಾರ ಮುಂದೆ ಮುಂದ ಹೊಂಟ ಮದಡ
ಇದನು ಕರೆಕ್ಟ್ ಅದಣ ಹಿಂದ ಇದ ಮಾತ್ರ ಎಲ್ಲಾ ಬಾಜು ಆಗ ಬಾಜು ಕುತ್ರು ಯದ್ದ ತಾನೆ ತಮ್ಮ ಇದ್ದವ ಇಲ್ಲಾಂದ್ರೆ ಅಣ್ಣ ಇದ್ದವ್ರು ಯದ್ದ ತಾನೆ ಅನತಿ ಅಂಜಿ ಎಲ್ಲಾ ಎಣತರ್ ಕಾಯ ಹೋಗ್ಬಿಟ್ಟದ ಸವಸಾರ ಅಣಂತಮ್ಮರ್ ಎಲ್ಲಿ ಹೋಗಪ್ಪ ವಾ ಹಂಗಾಗ ಅದು ಎಲ್ಲಾ ಹ್ಮ್ ಏನ್ ಮಾಡ್ಲಕ್ ಬರ್ಲ ಈಗ
ಹ್ಮ್ ಅದೊಂದು ಸಸೆನೆ ಯಾಕೆ ಬರಪ್ಪ ಅಂತ ಎಂತನ ಸುದ್ದ ಈ ಏನ್ ಜೀವ್ನ ಮೂರ್ ದಿನ ಹುಣ ಆದಾಗ ಮೂರ್ ದಿನ ಕುಣಿಯ ಆದಾಗ ಮೂರ್ ದಿನ ಇದ್ ಮಾಡದ ಅಷ್ಟೇ ರೋಗ
ಹ್ಮ್ ಇವತ್ ಇಲ್ ಅದನ್ನು ಕರೆಕ್ಟ್ ಅದಣ ಯಾವಾಗ ನಾವನ್ ಯಾವಾಗ ಣ ಇತಾರೆ ಗೊತ್ತಾಗಲ್ಲ ಯಾವಾಗ ಇದುತ
ಹ್ಮ್ ಅಂತದ್ರ ನಾವು ದ್ವೇಷ ಅದು ಇದೊನ್ಕಂತ ನಾವವು ಕೊರ್ಕೋಕ್ ಎಂಜನರ ಎಂಜ ಮಣಿಕ ಅಂತರ್ತಾರ
ಹ್ಮ
ಹ್ಮ್ ಹಚ್ಚಿತಪ್ಪ ಇವರುಂಬ ಒಂದೇ ಒಟ್ಟೆ ಹಟ್ಟಿದಾರ ಮನೆ ಮಾಡ ಕುಂತ್ರಿ ಅವರು ಮೊದ್ ಹೆಂಗ ಇದ್ ಇಡ್ರಿಗೆ ಆಗರ
ಹ್ಮ್ ಹ್ಮ್ ಕರೆಕ್ಟ್ ಅವರು ಬಂದ್ ಕರಿ ಎಲ್ಲಾ ನಮ್ದ ಕೆಲ್ಸ ಬಿಡ್ತಾರ ಹ್ಮ್ ಬಾರ
ಯಾಕಂದ ಹ್ಮ ಮದ್ವಿ ಆಗ್ಲೇಬೇಕಕ್ ಬಿಡು ಜೀವನ್ದಾಗ ಮದ್ವಿ ಪ್ರತಿಯೊಬ್ಬನ ಆಗ್ಲೇಬೇಕ ಅಣ್ಣನ ಆಗ್ಬಬೇಕ ತಮ್ಮನ ಆಗ್ಬಬೇಕಕ್
ಮದ್ವಿ ಆದ್ಮೇಲ ಇವ್ ಅಣ ತಮದ ಸಂಬಂಧ ಹೆಂಗಿರ್ ಹೆಂಗಿ ಇರ್ಬೇಕಲ್ ಫಸ್ಟ್ ಸ್ಟಾರ್ಟಿಂಗ್ ಹಂಗೆ ಇರ್ಬೇಕ್.
. ಹ್ಮ್ ಮದ್ಲ ಹೆಂಗ ಇತಿ ರಾಮ ಲಕ್ಷಣ ಇದ್ದಂಗ ಇರ್ತಿವಿ ಹಂಗ ಇರ್ಬೇಕು ಲಾಸ್ಟ್ ಇಲ್ಲ ಮದ್ವಿ ಆದ. ಮೇಲೆ ಕೆಟ್ಟ ಬಿಡತದೆ ಎಲ್ಲ ಒಡೆದ ಬಿಡತದೆ. ಅದರ ಸಲವಾಗಿ ಏನ್ ಮಾಡ್ಲಕ್ ಬರ್ಲಾ. ಏ ಹೆಣ್ಮಕ್ಳು ಏನ್ ಮಾಡ್ತಾರ ಜಗಳ ಮಾಡ್ಕಿರ್ ನಮ. ಕಾಡ್ಯಾಕ್ ಮಾಡ್ಬಿಡ್ತಾರ.
ಹ್ಮ್ ಕಡೆಕ್ ಮಾಡ್ ಇರ್ತದ ಅದನ್ನು. ಎಲ್ಲಿ ತನ ಕರೆಕ್ಟ್ ಆಗಿರ್ತಾರಪ್ಪ . ಹ್ಮ್ ಕಡೆಕ್ ಆಗ ಹೋಗ್ ಬ್ಯಾಡೊ ಒಂದಿನ. ಮದಾರರ ಪಕ್ಕ ಮಧ್ಯ ಮುಂದರ ಮಂದ್ಯ ಇರ್ಬೇಕು.
ಹಾ ನಾನು ಅಂದೇ ನೋಡ್ ಏ ಏನ್ ಅದಾನ್ ಅವ. ಸಲಾಗಿ ಏನ್ ಮಾಡ್ತಿ ಕಡಕ್ ಆಗಬಿಡ್ತದ ಏನ್ ಮಾಡ್ಲಕ್ ಬರ್ಲಾ. ಅದು ಹಂಗೆ ಆದದು ಏನ್ ಮೊದ್ಲ್ ನಿಂತ ಆದ ಅದು ಈಗೆಲ್ಲ.
ಹ್ಮ್.
ಏನಾದ ಇನ್ನಾದರೂ ಗೊತ್ತಾಗಲ್ಲ ಹೆಂಗ ಕಡಕ್ ಆತಾರನದು.
ಯಾಕಂತಂದ್ರ ಇವಾಗ ಎನ್ರು ಬಂದನಾಲ ಮನಿ ಜವಾಬ್ದಾರಿ ಇವಾಗ ನನ್ ಮಕ್ಳು ನನ್ನ್. ನನ್ನ ಆಸ್ತಿ ಅಂತಿಂದ ಮನುಷ್ಯಲ್ಲಿ ಬಳ ಆಗಲ ಚಲ ಮಾಡ್ಬಿಡ್ತದ. ಬೇರೆ ಬೇರೆ. ಆಗ ಚಲ ಮಾಡ್ಬಿಡ್ತದೆ ಆಮೇಲೆ ನಾ ನನ್ನ ಆಸ್ತಿ ನಾ ಕುಡಿ ಇರ್ಬೇಕು ನ ನ. ದುಡಕ ರೊಕ್ಕ ಯಾಕೆ ಮನ್ಯಾಗ ಕೊಡ್ಬೇಕ ಅವನ್ಗೆ ಖರ್ಚ ಯಾಕ ಕೊಡ್ಬೇಕ. ಅವನ ಸಲ್ವಾಗಿ ನಾ ಯಾಕ ನಡಸಬೇಕ್ ಇದ ಯೋಚನೆ.
ಅವಾಗ ಒಂದ್ ಗಮಂಡ ಬತ ಬಿಡ್ತದ ಹ್ಮ್ ಹ್ಮ್ಮ್. ಅವಾಗ ತಮ್ಮ ಸಣ್ಣವನಪ್ಪಾ ಇರ್ಲಿ ಬಿಡುವ ಅಂತ ಕರಿ ಅಣ್ಣನು ಅನಲ್ಲ. ಅವಾಗ ಅಡ್ಜಸ್ಟ್ಮೆಂಟ್ ಆಗಲ್ಲ ಏನ್ ಮಾಡ್ಕೋಬೇಕು ಒಂದಕ್ಕೆ.
ಅವರು ತಂದೇ ತಾಯಿ ಇರ್ತವಾ ಅವನು ತಂದೇ ತಾಯಿ ಇರ್. ಅವಲ್ಲ ಮುದುಕರಾಗಿರ್ತ ನಾವೆಲ್ಲಿ ಹೋಗ ಅಳಂಬ ಅವ್ರಲ್ಲಾ. ದೊಡ್ಡಳಿದಾರ ಅಂತ ಸ್ನ ಪಡರೆೇ ಬಿಟ್ಟು ಪಡ್ತಾರೆ ಇವರು ಇದ್ದಾರೆ ಇವ್ರ ಮನೆ ನಡ ಅವ್ರತ್ತ ಗತ್ತಾಗಲ್ಲ. ತಾಯಿಗೆ.
. ಹ್ಮ ಕರೆಕ್ಟ್ ಅದ.
ಹ್ಮ್ ತಂದೆ ತಾಯಿ ಏನನ್ಕೊಂಡ್ ಇರ್ತಾವ. ಅನತ್ತಂಬರ ಅ ಇಬ್ರು ಒಂದು ಒಟ್ಟಿ ಬಹುಟ್ಟಾರ ಮುಂದ. ನೀ ಇಡ್ತ ಸಂದರ್ಭಾಂಗ ನಾನಕ ಇಂಗ ಇರಲ್ಲ.
ಹಾ ಇರಲ್ಲ ಇರಲ್ಲ.
ನಾವ್ ಅಂದಕೊಂಡಿದ್ದ ಬೇರೆ ಅದ ಆಗೋದ.
ಅಕ್ಕಿದ ಬೇರೆ.
. ಹ್ಮ ಈ ಜಗತ್ತ ನ್ಯಾಗ ನಾವವು ಅಷ್ಟೇ ಅಂತಲ್ಲ ಇಡೀ ಪ್ರಪಂಚದ ಮೇಲೆ ಎಷ್ಟ. ಇವಾಗ ನಾಲ್ಕು. ಇ ಜಗತ್ತ ಮೇಲೆ ಪ್ರತಿಯೊಬ್ಬರು ಬೇರೆ. .
ಹಾ ಹಾ.
ಅಂದ್ರ ಪ್ರತಿಯೊಬ್ಳ ಬೇರೆ ಆಗ್ಲಿಕ್ಕ ಅಂದ್ರ ಅವ್ರ ಸೊಸೆರ್ ನಡವ.
ಹಾ ನಡ್ಯಲ್ಲ ಅಣ್ಣ ಸಸರ್ ನಡ್ಯಲ್ಲ.
ಹ ಹಾ ಬರ ದಿನ ನಮ ಮನೆ.
ಮತ್ತಣ ಇ ಬಿಡೋ ಇದು ಹೋಗೋದ ಏನ್ ನಡೋದು ಏನ್ ಮಾಡ್ಲಕ್. ಬರ್ಲಾ ಈಗ ಮೊಹರಂ ಬಂದದ ಬಟ್ಟಿಗಿಟ್ಟಿ ತಗೊಂಡಿದಿಲ್ಲಾನ.
ಯಾವುದಕ್ಕಾ ಮೊಹೊರಮ್ಮಕ. ಹ್ಮ್ ಮೊರ ಹ ಮೊರಂಕ್ಕೆಲ್ಲ ಬಟ್ಟ. ಬಟ್ ಎಲ್ಲ ವಜ್ಜಿ ನಮ್ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಸೋ ಮೋಹರಮ್ಮಕ್ಕ ಎಲ್ಲ ಹೊಲ್ಸ ಕುಂತಿವಿ ಬಟ್ ಎಲ್ರೂ
ಹ್ಮ್
ಒಂದ ಕಲರ್ ಒಂದೇ ಒಂದೇ ಕಲರ್ ಶರ್ಟ್ ಒಂದೇ ಕಲರ್ ಪ್ಯಾಂಟ್
ಹ್ಮ ಹ್ಮ್ ಎಷ್ಟು ಒಂದು ಹತ್ತದ್ನೈದು ಮಂದಿ ಕೂಡಿದೆ ಹೊಲ್ಸಲಾ ಆತೀರ ಅಂತಿನ ಹ್ಮ್ ಹ್ಮ್ ಅರ್ದಾಗ ನಿಮ್ ಬಳಿ ಮೋರು ಮಜ್ಜಾ ಹತಿರ್ಬೇಕ
ಹ ವಜ್ಜಿ ಪಾ ಮೊಹ್ರಮ ಹಿಂದ ಅಂಗಿ ಒಂದ್ ಕವನ ಬರಸ್ತವಿ ಕವನ.
ಹ್ಮ್ ಕವನ ಏನಂತ ಬರ್ಸ್ತರಣ್ಣ
ಹ್ಮ್ ಕವನ ತಿಂಡಿ ಎತ್ತ ಅಂದ್ರೆ ಒಂದ ಬಾ
ಹ್ಮ್
ನಮ್ಮ ನಿಂದಿರ್ಬೇಕ ಅಂದ್ರೆ ದಮ್ಮ ಹ್ಮ್ ನಾವ ಎಂದ ಬಂತ ನೀನ್ ಹ್ಮ್ ನಮ್ಮ್ ಎಂದಿಬೇಕಂತಂದ್ರೆ ದಮರ್ಗ ಅಂದ್ರೆ ಸೈಡ್ ಸರಿ
ಸೈಡ್ ಸೈರಿ ಬಾರಿ ಆದಣ ಡೈಲಾಗ್ ನೋಡದ್ರ ಅಲ್ಲಾ ಕಲಾ ನಿಮ್ಗೆ ನೋಡ್ಬ ಮುಂದ ಇತ್ತು ಆ ಡೈಲಾಗ್ ಬರ್ದಿರ್ತ್ತೀರಿ ಮತ್ತೆ ಇನ್ನ ಮುಂದನ ಇ
ಹ್ಮ್ ಅದ್ರ ತೆಳಗ ನಮ್ಮ ಗ್ರೂಪಿನ ಹೆಸರು
ನಿಮ್ಮ ಗ್ರೂಪಿನ ಹೆರ್ಸು ಏನನ್ನ
ನಮ್ಮ್ ಗ್ರೂಪ್ ಹೆಸರು ಸಿ ಎನ್ ಸಿ ಗ್ರೂಪ್
ಸಿ ಎನ್ ಸಿ ಗ್ರೂಪ್
ಸಿ ಎನ್ ಸಿ ಅಂದ್ರ ಚಂದ ನಾಯಕ್
ನ ನಾಯಕ್ ಚಂದಾಪೂರ
ಹ್ಮ ಅಂದ್ರ ನಮಲ್ಲಿ ಬರುವಂತ ಒಂದು ದೊಡ್ಡ ಹ್ಮ್ ಡೈಲಾಗಫುಲ್ ಗಿಚ್ಚಿಪರುಸ್ ನವು ಇಡೀ ಇಡೀ ಊರ್ ಮಂದಿನೇ ನೋಡ್ತಿರದದು ನಾವು ಬೋಸಾ ಆಡತ್ ನೋಡ ಬೋಸೆ ಅಂದ್ರೆ ಗೊತ್ತಲ್ಲಾ.
ಹ ಗೊತ್ತು ಅದು ಪದಾ ಅಡದು
ದ ಆಗಲಿ ಮತ್ತು ಪದ ಆ ಆಗ್ಲಿ ಎಲ್ಲಟ್ಟು ನಮ ನಾವ್ ಆಡಕ್ ಕುಂಚು ಅಂತ ಅಂದ್ರ ತಿಕ ಇಡ ಊರ್ ಮಂದಿರ್ ಬಂದ ನಿಂತಿರ್ತ ಎಲ್ಲ ಹೆಣ್ಮ ಮಕ್ಳ ಗಣ ಕ್ಳ ಸಣ್ಣಾರ ದೊಡ್ಡಾರ
ಹ್ಮ್ ಹ್ಮ್ ಎಲ್ಲಾರರು ಬಂದ ಅಂದಿರ್ತಾರ ನಂಗಯ್ತು ಬಾರಿ ಆಡ್ತಿರ ಹಂಗಂದ್ರ ಎಲ್ಲಾರ ದೋಸ್ತರು ಕೂಡಿ ತ್ತರ ಫುಲ್ ಜೋಷ್ ನಾಗಿರ್ತೀ ರಿ ನಾಕ್ ಗ್ರೂಪ
ಆ ಗ್ರೂಪ್ ಅವ್ರ ಎಲ್ಲಾರ ಫರ್ಸ್ಟ್ಯಯ ಸ್ಟಾರ್ಟಿಂಗ್ ಆಡ್ತಾರ ಅವರು ಎರಡು ಮೂರು ಎರಡು ಮೂರು ಅಡಿಗೆ ಹ ವಂಗಿಲ್ಲ ಐದ ಆಗಬೇಕಕ್ಕ ಐದ ಆಗ ಬಣ ಮುಡಲ್ಲ ಐದ ಪದಾ ಬಕ್ಕ ಐದ ಪದಾ
ಐದ್ ಪದ ಆಗ್ಬಣ ಐದ್ ಪದ ಆತಾನ ಯಾರು ಬಿಡಲ್ಲ ಪದ ಆಗತಾನ
ಯಾರು ಬಿಡಂಗಿಲ್ಲ ಅಂದ್ರೆ ಯಾರ ನಮ್ಮ ತಂಡಕ್ಕನೂ ಬರೋದಿಲ್ಲ ಯಾಕಂದ್ರೆ ನಾವು ಪದಾರ್ಡ್ಸಲ್ಲ ಆಡ್ತೀವಿ ಇನ್ನು ಆಡ್ಲಿ ಬಿಡಪ್ಪ ಇನಆಡ್ಲಿ ಬಿಡಪ್ಪ ಅಂತ ನೋಡ್ತಿರ್ತಾರ
ಹ್ಮ್ ಹ್ಮ್ ನೀವ ಅದ ಅಳದೆೇ ಅಳದು ಪೂರ ಜೋಶಿಗೆದ್ದು
ಹ್ಮ್ ಐದ್ ಪದ ಆದ್ಮೇಲೆ ನಾವ್ ಸೈಡ್ ಸರ್ಕೊಂಡ್ ಬಿಡ್ತತಿವಿ ಸಾಕಕ್ ಬಿಡಪ್ಪಾ ದೇವರಿ ಹಸ ದವರ ಇದು ಮಾಡಂತ
ಹ್ಮ್ ಹ್ಮ್ ಇನ್ನ ದೇವ್ರ ಇನ್ನೊನ್ ನಾಲ್ಕ್ ದಿನ ಇದರ್ಬೇಕ
ನಾ ಇನ್ನೊ ಒಂದ್ ನಾಲ್ಕು ದಿನ ಆಯ್ತವರ ಅಷ್ಟ
ಹ್ಮ್ ಹ್ಮ್ ಹ್ಮ್
ದೇವರ ಅಂದ್ರ ಮನಗಂಡ ಕೆಂಡ ಇರ್ತ ಕಟದಾಗ ದೇವರ ತೊಳಿತವೆ ಭಕ್ತರಿಗೆಲ್ಲ ಆಶೀರ್ವಾದ ಮಾಡ್ತವೆ
ಎಲ್ಲಾ ವಜ್ಜೀ ಆದ ಇಗ.
ನ ತಾನ ನೀನು ಬಾ ಯಾವಾಗ ನಮ್ಮ್ ಊ ಕಡೆ ಬಂದಂತಂದ್ರೆ ದೂರ್ ನೋಡ್ಕೊಂತ ಬ ಅಂದಾನೆ ಅವಾಗನ್
ಆಯ್ತಣ ಬರ್ತನ್ ತಗೋಣ ನಾನು ಸಸ್ತೀವಿ ಸುರ್ತಿ ನೋಡಮ್ಮ ಎಲ್ಲರ ಸೇರಿ
ಹ್ಮ್ ಬಾ ನೀ ಹೇಳಿರ್ ನಮ್ ದೋಸ್ತರಿಗೆ ಬದಾನ ತಂದ ಎಲ್ಲಾ ವಜ್ಜ್ ಎಲ್ಲಾ ಪಾರ್ಟಿ ಕಟ್ಟಿಯ
ಹ್ಮ್ ಎಲ್ಲಾ ಪಾರ್ಟಿ ಗಿಟ್ಟಿ ಮಾಡಿವ ಕೂಡ ಮತ್ತ
ಸತ ಕೊ ಯಾವದ ಪರಕದ